ಹ ಏನ್ ಮಾಡಕತೀವಾ
ಎನ್ ಇಲ್ಲಾ ಕುಂತೆ ನ ನೋಡು ನೀನು
ನಮ್ದು ಊಟ ಆತ್ ಊಟ ನಿಂದ
ಊಟಾ ಆಯ್ತು ನಮ್ದ
ಓದೋದು
ನಿಮ್ದು ಓದದ್ ಮಾಡಾತನದ
ಹ್ಮ್ ಹೆಂಗ ಆಯ್ತು ಮೋನಿ ಎಕ್ಸಾಮ್
ಚಲೋ ಆಗೆತಿ
ಹ್ಮ್ ಹ್ಮ್ ಅವ್ರು ಫ್ರೆಂಡ್ಸ್ ಏನ್ವೆಲ್ಲಾ
ಅವರು ಎಲ್ಲಾರ್ಗೂ ಚಲೋ ಅದಾವ ಹ್ಮ್ ಹ್ಮ್
ಹ್ಮ ಅದ ಈಗ ಸೂಟಿಗೆ ಅಜ್ಜಿಯವರೆಲ್ಲಾ ಬರ್ತಾರ ಶಿರ್ಡಿ ಹೋಗೋಣನ್ನ ಕತಿದ್ರ
ಹ್ಮ್ ಹ್ಮ್
ಅದಕ್ಕ ನಿಂದ್ ಯಾವಾಗ ಮುಗಿತೈತ್ ನೋಡ್ಕೊಂಡ್
ಜಿಡ ಹೆಂಗ
ನೋಡೋದು ಹ್ಮ್ ಅವ್ರನೆೆಲ್ಲಾ ಕೇಳ್ಕೊಂಡು ಎಷ್ಟು ಜನ ಬರ್ತಾರ ಕೆೇಳ್ ಕೇಳಕೊಂಡು ಇದು ಏನದು ಇದಕ್ ಹ್ ಆ ಏನ್ ಮಾಡದು ಅದು ಟ್ರೈನ್ ಆದ್ರೆ ಟ್ರೈನು ಇಲ್ಲ ಗಾಡಿ ಆದ್ರೆ ಗಾಡಿ ಎಷ್ಟ್ ಜನ ಆಗ್ತ ಮಾರ್ಕೆಟ್ ನೋಡ್ಕೊಂಡು ಅದ್ರ ಮೇಲೆ ಡಿಪೆಂಡ್
ಹೆಂಗ ಹೋಗು ಶಿರಡಿಗ ಅಂದ್ರ ಯಾವ ರೂಟ್ ಮೇಲ್
ಇದು ಪುಣಃ
ಹ್ಮ್ ಹ್ಮ್ ಹ್ಮ್
ಪುಣಾದಾಗ ಒಂದ್ ಮಿನಿ ತಿರುಪತಿ ಐತಿ
ಹ್ಮ್ ಹ್ಮ್
ಅದೊನ್ ನೋಡೋದು ಕೊಲ್ಲಾಪುರ್ ನೋಡೋದು
ಹ್ಮ್
ಹಂಗ ಆಮೇಲೆ ನಾಸಿಕ್ ನೋಡ್ಬೋದು ಶಿರಡಿ ಶನಿಶಿಂಗಣಾಪುರ.
ಎಷ್ಟ ದಿನ?
ಆಗ್ತೖತು ಒಂದ ಎಂಟು ದಿವ್ಸ.
ಹ್ಮ್ ಹ್ಮ್ ಹ್ಮ್
ಅದ್ಕ ನಿಂದೆಲ್ಲಾ ಮುಗಿತೇತನ ಅಂತ.
ಹ್ಮ್ ಮುಗಿತೇತ್ ಅಂದ್ರು ಜುಲೈ ಸಿಕ್ಸ್ಗ ಅದು ಮುಗಿಬೊದು ನಂದ್ ಎಕ್ಸಾಮು.
ಹ್ಮ್ ಹ್ಮ್ ನಿಂದ್ ಆದ್ಮೇಲ್ ಬಂದ್ಮೇಲೆ ಡಿಸೈಡ್ ಮಾಡೋನಲ್ಲ.
ಹ್ಮ್ ಅಷ್ಟ ಮಾಡಿದ್ರಾತು. ಅಂದ್ರೀಗ್ ಫಸ್ಟ್ ಫಸ್ಟ್ ಎಲ್ಲಿಗ? ಫಸ್ಟ್ ಎಲ್ಲಿಗ?
ಫಸ್ಟ್ ಹಿಂಗ ಆನ್ ದ ವೇ ನೋಡ್ಕೋತಾನ ಹೋಗೋದು.
ಹ್ಮ್ ಹ್ಮ್ ಅಲ್ಲಿ ಪುನಃ ಒಳಗ್ ಯದೋ ಒಂದು ಡಗಡು ಶೇಟ್ ಗಣಪತಿ ಐತಲ್ಲಾ?
ಹ್ಮ್ ಅದು ಐಯ್ತ್ ಅದು ನೋಡ್ಬಹುದು.
ಹ್ಮ್ ಹ್ಮ್ ಹ್ಮ್ ಹಳ್ಳಿದೇನದ? ಡಗಡ ಶೆಟ್ ಗಣ್ಪತಿದ ಎಲ್ಲಾರೂ ಗಾಡಿನಿಂದ ಸೇರಿಸಿ ನಮಸ್ಕಾರ ಮಾಡೋಕ್
ಹೌದೌದು ಅಲ್ಲಿದು ಪ್ರಸಿದ್ಧ್ ಅದು ಪವರ್ಫುಲ್ ಗಣಪಮ್ಮ.
ಹ್ಮ್ ಹ್ಮ್ ಹ್ಮ್ ರೆಡ್ ಕಲರ್ ಏನೋ ಇರ್ತೈತಲ್ಲಾ.
ರೆಡ್ ಅಲ್ಲ ರೆಡ್ ಇರೋದಿಲ್ ಚಬ್ಬೀದು. ಗೋಲ್ಡನ್ ಪಿಂಕಿಶ್ ಹಾ ಟೖಪ್ ಐತಿ. ಗಿಡ್ಡಕ್ಕ ಇರ್ತೈತಿ ಗಣಪ.
ಹ್ಮ್ ಹ್ಮ್ ಹ್ಮ್
ಆಮೇಲೆ ಅಲ್ಲೇ ಪುನಾದತ್ರ ಇನ್ನೂ ಪುನಾ ರೀಚ್ ಆಗಂಗಿಲ್ಲ ಅಲ್ಲೇ ಒಂದ್ ಮಿನಿ ತಿರುಪತಿ ಐತಿ. ಸೇಮ್ ತಿರುಪತಿ ಬಾಲಾಜಿ ಅದನಲ್ಲ.
ಹ್ಮ್ ಹ್ಮ್
ಹಂಗ್ ಐತಿ ದೇವಸ್ಥಾನೂ ದೋಡ್ದ ಐತಿ.
ಹ್ಮ್ ಹ್ಮ್
ಅದನ್ನ್ ನೋಡ್ಕೊಳ್ಳೋದು.
ಹ್ಮ್
ಅದು ನೋಡಾದ್ಮೇಲೆ ಮತ್ತ ವಾಪಸು ಹೋಗಿ
ಹ್ಮ್
ಅಂದ್ರ ಇದಕ್ ಹೋಗೋದು ಸೀದಾ ಹ್ಮ್ ಶಿರ್ಡಿಗೆ.
ಹ್ಮ್ ಹ್ಮ್ ಹ್ಮ್
ಇಲ್ಲಾಂದ್ರೆ ಇದನ್ನ್ ನೋಡ್ತೀವಿ ಅಂದ್ರೆ ಪಂಚ್ಗಣಿ ಮಹಾಬಲೇಶ್ವರನೂ ನೋಡ್ಬೋದು ಪುಣಾ ಹತ್ರ.
ಮಹಾಬಳ್ಳಿ ಶೋಳಕ್ ಸ್ಟ್ರಾಬೆರಿ ಸಿಗ್ತಾವಲ್ಲಾ. ಹ್ಮ್ ಹ್ಮ್ ಯಾವಾಗೂ ಸಿಕ್ತಾವೇನು ಸೀಜನ್ ಇದ್ದಾಗಷ್ಟ?
ನೋಡ್ಬೇಕು ನಾವ್ ಆ ಟೈಮ್ ಹೋದಾಗ ಇದ್ವು.
ಹ್ಮ್ ಹ್ಮ್
ನೋಡ್ಬೇಕು ಅದಕ್ಕೆ
ಪೆಲೆರೋ ಚಾಕ್ಲೇಟ್ ಗೀಕ್ಲೆಟ್ ಎಲ್ಲ ಅಲ್ಲೇ ರೆಡಿ ಆಗ್ತಾವಲ್ಲ ಅವು.
ಹೌದ ಅಲ್ಲೇ ಫ್ಯಾಕ್ಟ್ರಿ ಇದವ್ ಅದ್ರವ್. ಕಾಲೇ ಪಂಚ್ಗಣಿ ಮಹಾಬಲೇಶ್ವರ ನೋಡ್ಕೊಂಡು ಅಲ್ಲೆಲ್ಲಾ ಸನ್ಸೆಟ್ ಪಾಯಿಂಟ್ ಐತಿ.
ಹ್ಮ್
ಅದ ನೋಡ್ಕೊಂಡು ಅದು ಎಲ್ಲಾ ಟೂರಿಸ್ಟ್ ಪ್ಲೇಸ್ ಅವೆಲ್ಲ ಅದ್ ನೋಡ್ ಸೀದಾ ಶಿರಡಿ ಹೋಗಿ
ಹಾ
ಹಾಲ್ಟ್ ಮಾಡಿ ವಾಪಸ್ ಶಿರ್ಡಿ ನೋಡ್ಕ ಒಂದು ಶನಿ ಶಿಂಗಣಾಪುರ ನೋಡುದು
ದರ್ಶನ ಎಷ್ಟೊತ್ತಿಗೆ ಆಗ್ಬಹುದು ಶಿರ್ಡಿ ಒಳಗೆ
ಬೆಳಗ್ ಜಲ್ದಿ ಎದ್ದು ಹೋಗ್ಬೇಕು
ಹ್ಮ್ ಹ್ಮ್ ಹ್ಮ್
ವಾರಲ್ದ ದಿವ್ಸ ಹೋದ್ರೆ ಅವರಾಶ ಇರೋದಿಲ್ಲ ಅದು
ಹ್ಮ್ ಹ್ಮ್ ಹ್ಮ್
ನ ಶನಿ ಶಂಗ್ ನಾಗಪುರ ಹೋಗೋದ ಅಲ್ ನೆಕ್ಸ್ಟ್
ಹಾ
ಅದು ಬಾಳ ಪವರ್ಫುಲ್ ದೇವರು
ಹ್ಮ್ ಹ್ಮ್
ಅಲ್ಲೇ ನಮ್ಗ ಎಣ್ಣೆ ಅಭಿಷೇಕ ಮಾಡಕ್ ಕೊಡ್ತಾರೆ
ಯದೋ ಶನಿ ಶಿಕನ ಪರ
ಹ್ಮ್ ಹ್ಮ ಶನೇಶ್ವರ ಅದು ಬರಿ ಒಂತ ಕಲ್ಲಿನ್ ತರ ಐ ಇತದ ಮೂರ್ತಿ ಏನು ಮೂರ್ತಿ ಇಲ್ಲ ಅದು
ಹ್ಮ್ ಹ್ಮ್ ಹ್ಮ್
ಹೊರಗ ಯತ ಅದ ಗುಡಿ
ಎಣ್ಣಿ ಎಣ್ಣೆ ಎಣ್ಣಿ ಅಂತ ಏನ್ ಮಾಡ್ಬೋದಾ
ನಾವೇ ಅಭಿಷೇಕ ಮಾಡುವುದು ಹ್ಮ್ ಅದು ಅಲ್ಲ ಹಂಗೈತಿ ಅದನ್ನ ನೋಡ್ಕೋದು ಆ ಊರಿನ ವಿಶೇಷತೆ ಏನಂದ್ರ ಆ ಊರಾಗ ಒಂದು ಬ್ಯಾಂಕ್ ಪೊಲೀಸ್ ಸ್ಟೇಷನ್ ಮನಿ ಯಾಂಗ ಅಂಗಡಿ ಯಾವದಕ್ಕೂ ಬಾಕ್ಲಿಲ್ಲ
ಮತ್ತು
ಹಂಗ ಆ ಊರಾಗ ಒಟ್ಟ ಕಳತನನ ಆಗೋದಿಲ್ಲ ಅಂತ
ಕಳ್ತಾನ ಆತ ಮತ್ತ ಇದು ಇವು ಪ್ರಾಣಿಗೆ
ಏನು ಎಲ್ಲ ಏನ ಅಮ್ಮಂಗ ಮಾಮೂಲಿ ಇಲ್ಲಿ ಹೆಂಗಗೆ ಇರ್ತಾವ ಹಂಗಗೆ ನಾವು ಬಾಗಲ ಹಾಕೊಂಡ್ ಮುಕೋತೀವಿ ಅವ್ರಿಗೆ ಮನೆಗ್ ಬಾಗಿಲಿ ಇರೋದಿಲ್ಲ
ಬಾಕ್ಲಾನ ಮಾಡ್ರರಲ್ಲ ಅವ್ರ ಮನೆಗೆ
ಹೌದೌದು ಹ್ಮ್ ಹ್ಮ್ ಅದೇನೋ ಕತಿ ಐತಿ ಹಿಂದ್ ಏನೋ ಕಳತ್ ಕಳರು ಬಂದು ಕತ್ಕೊಂಡ್ ಹೊಂಟಿದ್ರು ಅಂತ ಹಂಗಾಗಿ ಅದು ದೇವ್ರರಿಗೆ ಸವಾಲ್ ಹಾಕಿದ್ರಂತ ಅವ್ರ ಏನಕ ಹೇಳಲ್ರು
ಹ್ಮ್ ಹ್ಮ ಹ್ಮ
ಹಂಗಾಗಿ ಆ ದೇವ್ರ ಅದ್ ಹೆಂಗ ಕಳ್ತನ ಮಾಡ್ತೀರಿ ನಾನು ಆ ಊರಿಂದ ಹಿಡಿದು ಎಲ್ಲ ಮಂದ್ ಮನಿ ಅಂಗಡಿಗಳಿಗು ಬಾಕ್ಲನ ಇಡ್ಸಂಗಿಲ್ಲ ಅದ್ ಹೆಂಗ್ ಕಳತನ ಮಾಡ್ತರಿ ನೀವು ಕಳತನ ಮಾಡಕ್ ಬಂದೋರುನು ನೀವು ಊರ್ ಬಿಟ್ಟು ಹೊರಗ ಹೋಗಂಗಿಲ್ಲ ಅಂತ ಶಾಪ ಹಾಕಿದ್ರಂತ
ಅಂದ್ರ ಈಗ ಅಲ್ಲಿ ಯಾರ್ದಾರ ಮನ ಕಳ್ತನ ಆದ್ ಆ ಕಳ್ಳ ಮನಿ ಕಳ್ಳ ಮಾಡ್ದಾವ ಆ ಊರ್ ಬಿಟ್ಟು ಹೊರಗೆ ಹಕ ಬಿಡಂಗಿಲ್ಲ ದೇವರು ಅಲ್ಲೇ ಸಿಗಸ್ ಬಿಡ್ತಾರ
ಹಾ ಹಂಗಾಗಿ ಅಲ್ಲಿ ಏನು ಕಳತನನ ಆಗೋದಿಲ್ಲ ನನ್ಗೂ ಗೊತ್ತಿರ್ಲಿಲ್ಲ ಇದೆ ಹ್ಮ್ ಅವಾಗೊನ್ ಕರ್ಟನ್ ಎಷ್ಟ ಹಾಕೊಂಡಾರ ಅವ್ರು.
ಓಹೋ ಹೋ ಹೌದೇನಾ ಎ
ಇಲಮ ಎಲ್ಲಾ ಹೌದೌದು ಎಲ್ಲಾ ಕಡೆ.
ಹೌದಾ
ಹ್ಮ್ ಹ್ಮ್ ಎಲ್ಲಾ ಕಡೆ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಅದ್ಕ ಅದು ಒಂದ ನೋಡೋಣ.
ಹ್ಮ್
ಅದು ನೋಡಾದ್ಮೇಲೆ ವಾಪಸ್ ನಾಸಿಕ್. ತ್ರಯಂಬಕೇಶ್ವರ ದೇವಸ್ಥಾನ ಐತ್ತಲ್ಲೆ.
ಹ್ಮ್
ಅಲ್ ಹೋಗೋಣ.
ಹ್ಮ
ಅಲ್ಲೇ ಒಂದ್ ಆಗ್ತೈತಿ ಒಂದ್ ಎಂಟ ದಿವ್ಸ ಹಾಕೈತಿ.
ಹೌದೇನು
ಹ್ಮ್
ಹ್ಮ್ ಹ್ಮ್ ಬಾ
ಕಡೆ ಎರಡು ಮೂರ್ ಕಡೆ ಹಾಲ್ಟ್ ಹಾಕ್ಯತೆ.
ಹ್ಮ
ನೋಡೋಣ ಎಲ್ಲಾ ಹೆಂಗ ಯಾರಾರು ಎಷ್ಟ್ ಜನ ಬರ್ತಾರ ನೋಡ್ಕೊಂಡ್.
ಹ್ಮ
ಇದನ್ ಮಾಡೋಣಂತ ಬೇಕಾರೆ. ಆ್ ಪುಣಕ್ ಬಂದ ವಾಪಸ್ ನೀವ ಏನಾದಾರು ಶಾಪಿಂಗ್ ಮಾಡ್ - ಅಂದ್ರ ಹ್ಮ್ ಪುನಾದಗರ ಮಾಡ್ಕೊರಿ ಇಲ್ಲ ಬಾಂಬೆ ನೋಡ್ತೇನ ಅಂದ್ರ. ಬಾಂಬೆ ಬಂದ ನೋಡ್ಕೊ ಅಷ್ಟು ದೂರ ಹೋಗಿರ್ತವಿ ಬಾಂಬೆ ಒಂದ ನೋಡ್ಕೊ ಬ್ಬಿಡಣ ಅಂತ.
ಅಂದ್ರೆ ಪುನ ಒಳ ಅರ್ಬಿ ಎಲ್ಲಾ ಕಮ್ಮಿ ಸಿಕ್ತವೆನಾ.
ಹ್ಮ್ ಫುಲ್ ಶಾಪಿಂಗ್ ಎಲ್ಲ ಕಡಿಮೆ ಅಲ್ಲೇ ಬಾಂಬೆ ಇನ್ನುೂ ಕಡಿಮೆ. ಚೀಪ್ ಆಮೇಲ್ ಬಾಂಬೆ ಇನ್ನುೂಸಸ್ತ. ಬಂಬೆ ಇನ್ನೂ ಚಿಪು ಹ್ಮ್
ಅಂದ್ರೆ ಎಷ್ಟು ಬಂದು ಡ್ರೆಸ್ಸಿಗೆ ಎಷ್ಟು ಅಂದ್ರೆ ಒಂದು ಕಾರ್ಡ್ ಸೆಟ್ ಗೀಟ್ ಸೆಟ್ ಅಂದ್ರೆ ಎಷ್ಟು ಬೀಳ್ಬಹುದು ಅಲ್ಲೇ.
ಜಾಸ್ತಿ ತಗೊಂಡ್ರ ಬರ್ಗೇನ್ ಮಾಡ್ಕೋಬಹದು ನಾವ ಒಂದ್ ಕಡೆ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಈಗ ಇದೆಲ್ಲಾ ಮಾಲ್ ಹಾಕ್ಸ ದರೆಲ್ಲ ಅಲ್ಲಿಂದ ತರ ಹಾಕಸ್ತಾರಲ್ಲ ಬಾಂಬ್
ಹೌದೌದು ಈ ಅಂಗಡಿಗೆಲ್ಲಾ ಹಾಕೋರೆ ಎಲ್ಲಾ ಅಲ್ಲೇ ಆದ್ರೆ ಬಾಳ ಹುಷಾರ ತನದಿಂದ ಹಾಕ್ಬೇಕಲ್ಲಿ. ಮೊ ಹಾ ಮೊಸ ಅರ್ಥ ಮಾಡೋ ಜನ ಬಾಳ ಇರ್ತೈತಿ ಅವ್ರ ನಮಗೆ ನಾವ ಸಿದ್ಧ ಒಂದ್ ಆರ್ಶ ಇರ್ತೇವಿ ನಾವ್ ಪ್ಯಾಕ್ ಮಾಡ್ತೇವಿ ಕೊರಿಯರ್ ಮಾಡ್ತೇವಿ ಅಂತ ಹೇಳ್ತಾರೆ.
ಹ್ಮ
ಅದರಲ್ಲೇ ಹಾಕ್ಕೋದ ಬೇರೆ ಹಾಕ್ಬಿಟ್ಟಿರ್ತಾರೆ ಅವರು ಅಮೌಂಟ್ ಎಲ್ಲ ಪೇ ಮಾಡಿಬಿಟ್ಟಿರ್ತೇವಲ್ಲ ನಾವು.
ಸುಮ್ನೆ ನಾವೆ ಹೋದಾಗ ನಾವೆ ತಗೊಂಡ್ ಬರುದ್ ಚಲೋ ಅಲ್ಲಾ.
ಹ ಹೌದು ಅಲ್ಲಾ ಬಿಸ್ನೆಸ್ ಮಾಡೋರ್ದು ಹೇಳಕತ್ತೇನೆ ನಾನು. ಹ್ಮ್ ಅಲ್ಲೇ ನಿಂತ ಪ್ಯಾಕ್ ಮಾಡಿಸಿ ತಗೊಂಡ ಬರ್ಬೇಕ ನಾವು. ಎಕ ಅಂದ್ರೆನಾ ವ್ ನೋಡೋದ್ ಒಂದ್ ನೋಡಿರ್ತೇವಿ ಅವಾಗ ನಮಗ ಏನರ್ ನಾವ್ ಅಲ್ಲಿ ಬಂದಿರ್ತೇವೆ ಬೇರೆ ಏನಾರ ನೋಡ್ಬೇಕು ತಗೋಬೇಕ ಅನ್ನೋ ಅರ್ಜೆಂಟ್ನಾಗ ನಾವ್ ಇರ್ತೇವಿ. ಅವರ್ಮಲ್ ಟ್ರಸ್ಟ್ ಇಟ್ಕೊಂಡ್ ನಾವ್ ಆ ಕಡೆ ಹೋಗ ಇವರು ಬೇರೆ ಮಾಡಿ ಕಳಸ್ಬಿಡ್ತಾರೆ ವಾಪಸ್ ಸಲ್ ಹೋದ್ವಿ ಅಂದ್ರ ನಾವ್ ಮಾಡಿಲ್ರಿ ಮಟ್ಟಿಲ್ರರಿ ಅಂತ ಹೇಳೇಳ್ಬಿಡ್ತಾರ ಅವರು ಆಮೇಲೆ ನಾವ್ ಅಷ್ಟ್ ದೂರ್ದಿಂದ ಅವ್ನ್ ವಾಪಸ್ ಕೊರಿಯರ್ ಚಾರ್ಜ್ ಹಾಕೊಂಡು ಎಲ್ಲಾ ತಗೊಂಡ್ ಹೋಗ್ಬೇಕಲ್ಲ
ಹೌದೌದೌದು ಅದೆಲ್ಲಾ ಮತ್ತತ್ ಬೇಡನ ಅನಿಸಬಿಡ್ತೇತಿ
ಹ್ಮ್ ಸುಮ್ನೆ ನಮ್ ಯೂಸಿಗೆ ಅಷ್ಟ ತಗೋಬೇಕಕ್ ನೋಡ ನಾವ್ ಅಲ್ಲಿ ಇ್ ಬಿಸ್ನೆಸ್ ಮೈಂಡ್ ಇದ್ದವರ್ಗ್ ಅಷ್ಟ ಊಟ ಅದ ಚಲೋ
ಹ್ಮ್ ಪುನ ಒಳಗು ಹಂಗ ಬಾಂಬೆ ಅಂಂತನರ್ ಭಿ ಅಲ್ಲಿ ಹೋಗಿರ್ತವನಾ
ಬ ಹಾ ಅಲ್ಲಿಂದನ ಕೇಳೋರಬ್ ಅಲ್ಲೂ ತಗೋತಾರ ಇಲ್ಲೂ ತಗೋತಾರ
ಹಾ ಹಾ ಹಾ
ನೋಡಂಗಿದ್ರೆ ಬಾಂಬೆ ನೋಡ್ರಿ ಇಂಡಿಯಾ ಗೇಟ್ ತಾಜ್ ಹೋಟೆಲ್ ಎಲ್ಲ ಭಾಳದವಲ್ಲೂ
ಹ್ಮ್ ಹ್ಮ್ ಹ್ಮ್
ಅದ ನೋಡ್ಕೊಂಡು ಇದನ್ ಮಾಡೋಣಂತ ತಾಜ್ ಹೋಟೆಲ್ ಅಂದ್ರೆ ಯ ಅಂತ ಹೇಳ ಬ ಬಾಂಬ್ ಬ್ಲಯಾಸ್ಟ್ ಮಾಡಿದ್ನಲೆ ಒಬ್ಬ ಹುಡುಗ
ಹ್ಮ್ ಅದ ಅದ ಅದ ಹ್ಮ್ ಆ ಹೋಟಲ್ನ ಎಲ್ಲಾರ್ಗು ಬಿಡ್ತಾರ ನ ಅಲ್ಲಿ ನ್ರ ನಾವ್ ತಗೋಬೇಕು
ಇಲ್ಲ ನಾವ್ ಏನಾದ್ರು ತಿನ್ಬೇಕಂದ್ರೆ ಹೋಗ್ಬೋುದು ಇಲ್ಲಾಂದ್ರೆ ಹೊರಗ ನಿಕೊಂಡು ನೋಡ್ಬೋದು
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದ್ರದ್ದೇನ ಅದ್ರದ್ದಲ್ಲ ಫ್ರಾಂಚೈಸೀಸ್ ಎಲ್ಲಾ ಕಡೆ ಬಂದಾವೀಗ
ಹೌದೌದು ಬಂದವು ಬೆಂಗ್ಳೂರ್ನಾಗು ಆಯ್ತನ
ಹ್ಮ್ ಅದ ಅದೇನು ಫೈವ್ ಸ್ಟಾರ್ ಹೋಟಲ್ ಏನು ಸೆವೆನ್ ಸ್ಟಾರ್
ಫೈವ್ ಸ್ಟಾರ್ ಇರಬೇಕು
ಹ್ಮ್ ಹ್ಮ್ ಹ್ಮ
ಫೈವ್ ಸ್ಟಾರ್ ಇರ್ಬೇಕು ಅದಕ್ಕೆ ಎಲ್ಲಾ ಹಿಂಗ್ ಪ್ಲಾನ್ ಐತಿ ಬಾಂಬೆ್ದ ನಾ ಏನ್ ಹೇಳಿಲ್ಲಾ ಆ ನೋಡೋಣ ಮತ್ತ ಅಲ್ಲಿವರೆಗೂ ಹೋಗಿರ್ತೇವಿ ಬಾಂಬೆಗೂ ಹೋಗ್ ಬರೋಣ ಅಂತ ನಾನು
ಇಷ್ಟೆಲ್ಲ ಅಡ್ಡಾಡ್ಬೇಕಂದ್ರೆ ನಮ್ ಓನ್ ವೆಹಿಕಲ್ ತಗೊಂಡ್ ಹೋದ್ರೆ ಚಲೋ ಆಗ್ತೈತೆೇನಲ್ಲಾ
ಹ್ಮ್ ನೋಡನ್ ಎಷ್ಟ್ ಚನ ಆಗ್ತಾರ ನೋಡ್ಕೊಂಡ್ ಮತ್ ಗಾಡಿ ಹೊಡ್ಯರು ಒಂದ ಇಬ್ರ ಆಗ್ಬೇಕಲ್ಲ ಒಬ್ರಿಗೆ ಅಂದ್ರ ತ್ರಾಸ ಆಕೇತಿ ಆಮದೆ ಎಲ್ಲ ಆ
ಆಮೇಲ್ ಒಂದ್ ಗಾಡಿ ಒಳಗುನು ಆಗಂಗಿಲ್ಲ
ಆಗೋದಿಲ್ಲ ಅದು ಎಲ್ಲ ಇಲ್ಲ ಅಂದ್ರೆ ಒಂದ್ ಹತ್ ಜನ ಹತ್ತರ ಮೇಾಲ ಆದ್ ಅಂದ್ರೆ ಒಂದ ಟಿ ಟಿ ಮಾಡ್ಕೊಂಡ್ ಹೋಗ್ಬೇಕ ಪರ್ ಪರ್ ಹೆಡ್ ಡಿವೈಡ್ ಮಾಡ್ಕೋಬೇಕ
ಹ್ಮ್
ಅಷ್ಟ ಮಾಡ್ಬೇಕ ಇನ್ನು
ಹ್ಮ್
ನಿಂದ ಎಕ್ಸಾಮ್ ಹೋದ್ಮೇಲೆ ಎಲ್ಲಾರ್ಗು ಮಾತಾಡಿ ಹೇಳೋಣ ಅಂತ
ಹ್ಮ್ ಅದ ಹೋಗೊಂಡ್ ತಗೋರಿ ಮತ್ತತ್
ಹ್ಮ್ ಅದ ಹೋಗಣ ಮತ್ತೆ
ಮತ್ತತ್ ಅಜ್ಜಿ ಕಡೆನೂ ಹೋಗ್ಬೇಕಿತ್ತಲ್ಲಾ ಬೆಂಗ್ಳೂರಿಗ
ಅದೇ ಅದು ಮುಗಿಸ್ಕೊಳೋಣ ಮುಗಿಸ್ಕೊಂಡು
ಅವ್ ನಮ್ ಜೊ ಬಂದರ್ತಾರಲ್ಲ ಅವ್ರ ಜೊ ವಾಪಸ್ ಹೋಗ್ಬ ಬಿಡು ಅ ತಗೋ ಬೆಂಗ್ಗಳೂರಿಗ
ಹ್ಮ್ ಹಂಗ ಮಾಡೋಣ ಹಂಗ ಮಾಡಿ ಮುಗಿಸಕೊಂಡ್ ಇದ ಮಾಡ್ಕೊಂಡ್ ಬರಕ್ ಬರ್ತೈತಿ. ವರಮಾಲಕ್ಷ್ಮಿ ಮುಗಸ್ಕೊಂಡು ಅಷ್ಟ್ ಮಾಡಲ್ ಮತ್ತೇನಿಲ್ಲ ಏನ್ ಊಟ ಮಾಡಿದ್ರಿ
ನಾವ ಇವತ್ತ ಚಪಾತಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ನೀವು
ನಾವು ಇದು ಮಾಡ್ಕೊಂಡಿದ್ದೀವಿ ರೊಟ್ಟಿ
ಹ್ಮ್ ಹ್ಮ್ ಹ್ಮ್
ಪೀಪಲ್ಲೇ ಮಾಡ್ಕೊಂಡಿದ್ವಿ.
ಹ್ಮ್ ಹ್ಮ್ ಹ್ಮ್
ಗೋಬಿ ಹೆಂಗ ಆಗಿತ್ತ ಮಧ್ಯಾಹ್ನ
ಗೋಬಿ ಚಲೋ ಆಗಿತ್ತ
ಹ್ಮ್ ಸೇರ್ತಿಲ್ ನಿಮ್ ಫ್ರೆಂಡ್ಸಗೆಲ್ಲ. ಎಲ್ಲಾರು ಸೇರ್ ಮಾಡಿದ್ರ
ಹ್ಮ್ ಎಲ್ಲಾರೂ ಸೇರೆ ಮಾಡುದರಿ
ಹ್ಮ್ ಕುರುಕುರು ಆಗಿದ್ವ ಏನ್ ಮೆತ್ತಗ ಆಗಿದ್ವಾ.
ಇಲ್ಲ ಕುರು ಕುರು ಆಗಿದ್ವ ಅಲ್ಲ ಇದು ಶನಿ ಶಿಕನಾಪುರ್ನಾಗ. ಏನೋ ಫೆಲರೋ ಚಾಕ್ಲೇಟ್ ಹಿಂಗ ಎತ್ತದ ಏನೋ ಐತಲ್ಲ ಒಂದ ಏನೋ ಗೇಮ್ ಆಡಸ್ತಾರಲ್ಲ ಎಲ್ಲೋ
ಅಲ್ಲ ಅಲ್ಲ ಅದು
ಹ್ಮ್
ಅದ ಇದ್ರಾಗ ಇರಬೇಕ ಅದು
ಮಹಾಬಲೇಶ್ವನ.
ಮಹಾಬಲೇಶ್ವರನಗರ್ಬೇಕದು ಹಾರ್ಸ್ ರೈಡ್ ಕ್ಯಾರೆಟ್ಸ್ ಎಲ್ಲ ಇ ಅವೌಲ್ಲ ಫ್ರೆಶ್ ಕ್ಯಾರೆಟ್ಸು. ಅವೆಲ್ಲ ಮಾ ಹಾ ಮಹಾಬಲೇಶ್ವರ್ನೇಗ ಅದಾವ
ಚೀಟಿ
ಏ ಕ್ಲೀನ್ ಐತಿ
ಹಾ ಹಾ ಹಾ
ಕ್ಲೀನ್ ಐತಿ ಅಲ್ಲೇ ವಾಟರ್ ಪಾರ್ಕ್ ಐತಿ ಪಂಚಕಣಿನ್ಯಾಗ
ಏನ್ ವಾಟರ್ ಪಾರ್ಕ್ ಐತಲ್ಲೇ
ವಾಟರ್ ಗೇಮ್ಸ್ ಆಡೋದು
ದೊಡ್ಡದ ಎಲ್ಲಾ ತರ ಇದು ಗೇಮ್ಸ್ ಅದಾವ ಏನ ಇಲ್ಲ ನಾವ್ ಸಣ್ಣವರ್ ಇದ್ದಾಗ ಹೋಗಿದ್ದದ್ ಕೊಲ್ಲಾಪುರ್ ಏನ ಅದು
ಹ ಅದು ಕೊಲ್ಲಾ ಹ ಅದು ಕೊಲ್ಲಾಪುರ
ಓಹೋ ಯಾವುದದು ಕೊಲ್ಲಾಪುರನಾಗ್ ಯಾವದ ಹ
ಯಾವ್ದನಪಾ ಅದ್ ನಂಗ ನೆನಪಿಲ್ಲ ಮಹಾಲಕ್ಷ್ಮಿ ಟೆಂಪಲ್ ಗೆ ಹೋಗಿದ್ ನಾ
ಹ್ಮ್ ಹ್ಮ್ ಅದ ಒಟ್ಟಏನನು ಯಾರಾರ ಹೋಗಿದಿರಲ್ಲ ಅದ ಹಂಗ ಆಗಿತ್ತು.
ಹ್ಮ್ ಹ್ಮ್ ಕೊಲ್ಲಾಪುರ್ ನ್ಯಾಗ ಕೊಲ್ಲಾಪುರ ಚಪ್ಪಲಿ ಫೇಮಸ್.
ಹ್ಮ್ ಚಪ್ಪಲಿ. ಹ್ಮ್ ಎಲ್ಲಾ ಕಡೆ ಹಚ್ಕ ಕುಂತ ಆಮೇಲೆ ಅದ ಹಾ ಗುಡಿ ಹತ್ರ ಅದೇನ ಪೇಡಾನ ಸಿಕ್ತೇತಲ್ಲಾ ವೈಟ್ ಕಲರ್ ದೆನೋ
ಅದು ಇಲ್ಲೇ ಹ್ಮ್ ಆಮೇಲೆ ಶಿರಡಿನ್ಯಾಗೆ
ಅಲ್ಲ ಅಲ್ಲ ವೈಟ್ ಕಲರ್ ಪೇಡ ಅಲ್ಲೂ ಸಿಕ್ತೇತ್ ಕೊಲ್ಲಾಪುರ್ ನಾಗ ಒಟ್ಟ ಮಿಲ್ಕ್ ಪೇಡ ಏನೋ ಏನೋ ಸಿಕ್ತೇತ್ ಅಲ್ಲೋ
ಹ ಇದ್ರಾಗು ಚಲೋ ಇರ್ತಾವ ಎಲ್ಲ ಶಿರ್ಡಿನಾಗು ದೂದ್ ಪೇಡ ಅದ ಪ್ರಸಾದದ ರೂಪದಾಗ ಬಾಬಾಗ ಪೇಡನ ಇಷ್ಟ ಅಲ್ಲ.
ಹ್ಮ್ ಹ್ಮ್ ಹ್ಮ್
ಅದ ಮಾಡ್ತಿರ್ತಾರ ಅಲ್ಲೆ
ಹ್ಮ್ ಮಂತ್ರಾಲಯಕ್ ಹೊಂಟೀದ್ರಲ್ಲ ಇವರು ಅಜ್ಜಿ ಅವರೆಲ್ಲಾ ಹೋಗ್